ಏನ್ ಮಾಡತಿ ಏನಿಲ್ಲ ಕಾಲೇಜಿಂದ ಬಂದು ಮಲ್ಕೊಂಡಿದ್ದೆ ನೀನು?
ನಾನು ಹಾಗೆ ಅಡ್ಡಾಡ್ತಿದ್ದೆ ಈ ಮನೆ ಈ ಮನೆ ಮೇಲೆ ಬಾಜು ಮನೆ ಇದೆಯಲ್ಲಾ. ಆ ಮನೆ ಮೇಲೆ ಅ ಆ ಹಾಕಿ ಮತ್ತ ಹ್ಮ್
ಹ್ಮ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕ ಎಲ್ಲಾ ಏನ್ ಮಾಡ್ತಿದಾರೆ ಆರಾಮಿದಾರ
ಹಾ ಎಲ್ರೂ ಆರಾಮಿದಾರೆ ಅಮ್ಮ ಕಾಕಾ ಹಾಗೆ ಮನೆಯಲ್ಲೇ ಕುೂತ್ಕೊಂಡಿದಿದ್ದಾರೆ ಟಿವಿ ನೋಡ್ಕೊಂತ
ಹ್ಮ್
ಮಮ್ಮಿ ಏನೋ ಅಡ್ಗೆ ಮಾಡ್ತಿದಾರೆ ಅಡ್ಗೆ ಮನೇಲಿ ಪಪ್ಪ ಕೆಲ್ಸಕ್ಕೆ ಹೋಗಿದ್ರು
ಹ್ಮ್
ಅವರು ಬರೋದು ಇವಾಗ ಹೋದ್ರಂದ್ರೆ ಒಂಬತ್ತುವರೆ ಅದು ಬರ್ತಾರೆ
ಹ್ಮ್
ಮತ್ತೆ ಊಟ
ಊಟ ಇನ್ನು ಇಲ್ಲ ಮಾಡ್ಬೇಕು ನಾನೇ ಇವತ್ತು ಅದು ನಮ್ಮ ಗೆಳತಿಯ ಮನೆಗೆ ಹೋಗಿದ್ದೆ ಅವರು ಅಜ್ಜಿ ತಾತಂದು ಷಷ್ಠಿ ಪೂಜೆ ಮಾಡಿದ್ರು
ಹಾ ಹಾ ಹಾ
ಅಲ್ಲೇ ಊಟ ಮಾಡ್ಕೊಂಬನ್ನಿ ಎಷ್ಟು ಚೆನ್ನಾಗಿ ಮಾಡದ್ರು ಗೊತ್ತಾ
ಹಾ ಏನೇನು ಮಾಡಿದ್ರು ಸ್ಪೆಷಲ್ ಆಗಿ
ಅಲ್ಲಿಗ ಸ್ಪೆಷಲ್ ಅಂದ್ರೆ ಅಡ್ಗೆನೆೇ ಸ್ಪೆಷಲ್ಲು ಗೊತ್ತಲ್ಲ ನಿನ್ಗೆ ಆಮೇಲೆ ಇದು ಅಲಂಕಾರ ಎಲ್ಲ ಚೆನ್ನಾಗ್ ಮಾಡಿದ್ರು.
ಹೌದಾ
ಊರು ಅಲ್ಲಿ ಅವರ ಸಂಬಂಧಿಕರನ್ನೆಲ್ಲಾ ಕರೆದಿದ್ರು ಏನಿಲ್ಲ ಒಂದು ಒಂದು ನಾನ್ನೂರಿಂದ ಐನೂರು ಜನ ಆಗಿದ್ರು ಮನೇನೂ ದೊಡ್ಡ್ದಿದ್ಯಲ್ಲ ಅವ್ರದೂ
ಹಾ ಹಾ ಹಾ
ಹ ಮನೇಲಿ ಮನೆ ಕೆಳಗಡೆನೆೇ ಜಾಗ ಇದೆ ಅವ್ರ್ದೊಂದ ಸ್ವಲ್ಪ
ಹಾ ಹಾ
ಅಲ್ಲೇ ವೇದಿಕೆ ರೆಡಿಯಿದೆ. ವೇದಿಕೆ ಹಾಕ್ಸಿ ಅಲ್ಲೇ ಮಾಡಿದ್ರು ಅವರ ಅಜ್ಜಿ ತಾತ್ ತ ಹೆಂಗ್ ಕಾಣಿಸ್ತಿದ್ರಂತೆ ಇವಾಗಲೇ ಮದ್ವೆ ಆಗ್ತಿದೆ ಏನೋ ಅನ್ನೋಷ್ಟ ಇ ಮುಖದಲ್ಲೆಲ್ಲಾ ಊ ಮಂದ ಹಾಸ ಇತ್ತು.
ಹಾ ಹಾ ಹಾ
ಹ ಎಲ್ಲರೂ ತುಂಬಾ ಉಸ್ತು ಉತ್ಸುಕರಾಗಿದ್ರು.
ಹ್ಮ್ ಹ್ಮ್ ಹ್ಮ್ ಎಲ್ಲಾ ನೋಡೋಕೆಲ್ಲ ಚೆನ್ನಾಗಿತ್ತು ಹಾಗಾದ್ರೆ.
ಈ ಅಲಂಕಾರ ಮಾಡಿದ್ರು ನನ್ಗೆ ತ್ತಿನೂ ಅವರು ನಮಗೆ ಯ ನಮ್ಮ ಗುಂಪ ಏನಿದೆಯಲ್ಲ ಎಲ್ರುೂ ಕರ್ಕೊಂಡು ಹೋಗಿದ್ಲು ನಾವು ಹೋಗ ಈ ಭಾವಚಿತ್ರ ಎಲ್ಲ ತಗೊಂಡು
ಹ್ಮ್ ಹ್ಮ್
ಊಟ ಮಾಡಿದ್ವಿ ಊಟಕ್ಕಂತೂ ತರಾವರಿ ಅಡ್ಗೆ ಮಾಡ್ಸಿದ್ರು
ಹಾ ಹಾ
ಈ ಕಡೆ ಹ ಬಾಳೆಲೆ ಊಟ ಈ ಕಡೆ ಅಡಗೆನೆೇ ಬೇರೆ ಥರ ಇರುತ್ತೆ ನಮ್ಮ ಕಡೆ ಆದರೆ ರೊಟ್ಟಿ ಪಲ್ಯ ಪಾಯಸ ಇ ತರ ಮಾಡಿದ್ರೆ ಇಲ್ಲಿ ಆ ಅ ಅ ಏನು ಇಲ್ಲಿ ಅಡುಗೆ ಬೇರೆ ತರ ಇರುತ್ತೆ ಅಂದ್ರೆ ಇವ್ರಿಗೆ ರೊಟ್ಟಿ ಚಪಾತಿ ಅದೇನು ಗೊತ್ತ ಇಲ್ಲೆಲ್ಲ ಊಟಕ್ಕೆೇನೆ ಪೂರಿ ದೋಸೆ ಒಂದು ಮೂರು ನಾಲ್ಕು ಥರ ಪಲ್ಯ ಮಾಡಿಸಿದ್ರು ಅದಕ್ಕೆ ರೊಟ್ಟಿ ಇಲ್ಲ ಏನಿಲ್ಲ
ಹಾ ಇದೇ ಪುರಿ ದೋಸೆಗೆ ಅಷ್ಟೇ.
ಓ ಪೂರಿ ದೋಸೆ ಆಮೇಲೆ ಅನ್ನ ಸಾಂಬಾರು. ಆಮೇಲೆ ಅದೇನೋ ಮಸಾಲಾ ರೈಸ್ ಅಂತ ಏನೋ ಮಾಡಿದ ಡ್ರು ಮಸಾಲೆ ಅನ್ನತ್ತರ. ಅದು ಆಮೇಲೆ ಹಪ್ಳ ಸಣ್ಗೆ ಹ್ ಬಾದಾಮ ಹಾಲು. ಫುಲ್ ಹಣ್ಣುಗಳು ಆಮೇಲೆ ಊಟ ಆದ್ಮೇಲೆ ಬೀಡ.
ಹಾ ಹಾ ಹಾ
ಎಲ್ಲ ಕೊಟ್ಟಿದ್ರು ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡಿ. ಬಂದ್ವಿ.
ಹ್ಮ್ ಎಲ್ಲ ಫ್ರೆಂಡ್ಸ್ ಎಲ್ಲಾ ಸೇರಿ ಹೋಗಿದ್ರಾ.
ಹ್ಮ್ ಎಲ್ಲ ಹೋಗಿ ನಿಂಗೆ ಇನ್ನೊಂದು ತಮಾಷೆ ಗೊತ್ತಾ.
ಹಾ
ನಾವು ಮೊದಲನೇ ಸರ್ತಿ ಕಾಲೇಜಿಗೆ ಬಂದಿದ್ವಲ್ಲ.
ಹಾ ಹಾ ಹಾ
ನಮ್ಮ ಕಾಲೇಜಿನ ಚೇರ್ಮನ್ರು ಇರ್ತಾರಲ್ಲ.
ಹಾ ಹಾ
ಅವರು ಹುಟ್ಟು ಹಬ್ಬಕ್ಕೂ ಕಾಲೇಜಲ್ಲಿ ಊಟಕ್ಕೆ ಹಾಕ್ಸಿದ್ರು. ನಂಗೆ ನಮ್ಮೂರು ಸೈಡ್ ಊಟ ಗೊತ್ತಲ್ಲ ನಿಂಗೆ ಬೇರೆ ತರ ಇರುತ್ತೆ ಇಲ್ಲದೆೇ ಬೇರೆ ತರ ತರ ಇರುತ್ತೆ ಆ ನಮ್ಮ ಉತ್ತರ ಕರ್ನಾಟಕದ್ದು ಹುಡುಗ ಇದ್ದ ಇನ್ನೊಬ್ನು ನಾನು ಅವ್ನು ಅಕ್ಕಪಕ್ಕನೇ ಕೂತಿದ್ವಿ.
ಹಾ
ಆಮೇಲೆ ಅವನ್ ಪಕ್ಕ ನಮ್ ಫ್ರೆಂಡ್ ಗೆಳೆಯ ಗೆಳತೀರೆಲ್ಲಾ ಕೂತಿದ್ರು.
ಹೌದಾ
ನಾವೇನ್ ಮಾಡಿದೀವಿ ಅವರು ಫಸ್ಟು ಪಲ್ಯ ಬಡಿಸತಿದ್ದಾರೆ ಒಂದ್ ಮೂರ್ ತರ ಪಲ್ಯ ಬಡಸಿದ್ರು. ಆಮೇಲೆ ಅದೇನೇನೋ ಹೂಕೋಸನ್ ಮಾಡ್ತಾರಲ್ಲ ಅದು ಆಮೇಲೆ. ಜೊಳ್ಳಾದ್ದು ಅದು ಏನೇನೋ ಅ ನೆಂಚಿಕೊಳ್ಳೋಕ್ಕೆ. ಕಂತೆ ಎಲ್ಲಾ ಹಾಕಿದಿದ್ದಾರೆ ಎಲ್ಲಾ ಕೋಸಂಬರಿ ಎಲ್ಲಾ ಹಾಕಿದ್ದಾರೆ.
ಹಾ
ಇಲ್ಲಿ ಇಲ್ಲಿರೋರಿಗೆ ಅವ್ರ ಅಡ್ಗೆ ಹೆಂಗ್ ತಿನ್ನೋದು ಅಂತ ಗೊತ್ತ ಅವ್ರು ಹೆಂಗ ಹೆಂಗ್ ಬಡಸ್ಕೋತಾ ಹೋಗ್ತಾರ ಇವ್ರು ಹಂಗೆ ತಿನ್ನಕ್ ಸ್ಟಾರ್ಟ್ ಮಾಡಿದ್ದು. ಶುರು ಮಾಡಿದ್ರು ನಾನು ಇವನು ಹಂಗೆ ಕೂತಿದ್ದೀವಿ ನಮಗ ಗೊತ್ತಿಲ್ಲ ಅಂದ್ರೆ ಇಷ್ಟು ಪಲ್ಯ ಹಾಕ್ತಿದ್ದಾರೆ ಅಂದ್ರೆ ಏನೋ ಚಪಾತಿನೋ ರೋಟ್ ತಿನೋ ಏನಾದ್ರು ಕೊಡ್ತಾರೆ ಅಂತ ಹಂಗೆ ಕೂತಿದ್ದೀವಿ ಆಮೇಲೆ ಎಲ್ ಡ್ರು ಅರ್ಧ ಊಟ ಆದ್ಮೇಲೆ ಯಾಕೆ ಊಟನೇ ಮಾಡ್ತಿಲ್ಲಲ್ಲ ನೀವು ಇನ್ನು ಚಪಾತಿ. ರೋಟಿ ಏನು ಕೊಟ್ಟಿಲ್ಲಲ್ಲ ಅದ್ಕೆ ಕ್ಕೆ ಕೂತಿದ್ದೀವಿ ಅಂತ ನಾವ ತಿ ಎಲ್ರು ನಾಗೋಕೆ ಚಲೋ ಮಾಡಿದ್ರು. ನನ್ ಯಾಕ ನಕ್ ಅಂತಿದಿರಾ ಅಂತಿದೆ ಇದಕ್ಕೆಲ್ಲಾ ಇಲ್ಲಿ ಸ್ಟಾರ್ಟರ್ಸ್ ಅಂತಾರೆ ಇದನ್ನ ಹಂಗೆ ತಿನ್ ತಿನ್ನೋದು ಇದೆಲ್ಲ ಆದ್ಮೇಲೆನೆ ದೋಸೆ ಅನ್ನ ಸಾಂಬಾರು ಓ ಓ ಸಿಹಿ ಅಡಗೆ ಎಲ್ಲಾ ಆವಾಗ್ಲೇ ಬರೋದು ಇದನ್ನ ತಿನ್ನಿ ಮೊದ್ಲು ಅಂದ್ರು ಆವಾಗ ತಿನ್ನಕ್ ಚಲೋ ಮಾಡಿದೀವಿ ನಾವು. ಅಲ್ಲಿವರ್ಗೂ ಹಂಗೆ ಕೂತಿದೀವಿ ಬಾಳೆ ಎಲೆ ನೋಡ್ಕೊಂಡು.
ಆದ್ರ ಅಂದ್ರೆ ನಮ ನಮ್ ಕಡೆ ಇಲ್ಲಾದ್ರೆ
ಹ್ಮ ಅಂದ್ರೆ ಜಾಸ್ತಿ ಪಲ್ಯ ಹಾಕ್ತಿದ್ದಾರೆ ಅಂದ್ರೆ ನಾನ್ ಎಲ್ಲೋ ರೊಟ್ಟಿ ಕೊಡ್ತಾರೆ ಚಪಾತಿ ಅವನು ಹಂಗೆ ಕೂತಿದ್ದ ನಾನು ಹಂಗೆ ನಾನು ಮೊದ್ಲು ಏನಂದ್ರೆ ಅವ್ರ ನೋಡಿ ನಾನು ಅವನು ನಗ್ತಿದೀವಿ ಇವ್ರೇನು ಬರೀ ಪಲ್ಯ ತಿಂತಿದಾರಲ್ಲಾ ಹೆಂಗ್ ತಿಂತಾರೆ ಅಂತ
ಹ್ಮ್
ಆಮೇಲೆ ನಾವ್ ಹೇಳಿದ್ಮೇಲೆ ಅವರು ನಮ್ಮನ್ ನೋಡಿ ನಗಕ್ ಶುರು ಮಾಡಿದ್ರು ಇಲ್ ಬಂದಿಂದ ಇಲ್ಲಿ ಅಡಿಗೆ ಅದು ಇದು ಹೊಂದ್ಕೊಳಕೆನೆ ಸಮಯ ಹಿಡಿತು. ನೀನು ಪದವಿ ಮಾಡೊದಾದ್ರೆ ಇಲ್ಲೇ ಬಾ.
ಹಾ ನಾನು ಆದಷ್ಟ ಅಲ್ಲೇ ನೋಡ್ತೆ
ಹ್ಮ್ ನೋಡು ನಿಮ್ಮ ಗೆಳೆಯ ಗೆಳೆಯ ಗೆಳತಿರ್ ಯಾರಾದ್ರು ಇದ್ರೆ ಅವ್ರನು ಇಲ್ಲೇ ಕರ್ಕೊಂಡ್ ಬಾ ಅಂದ್ರೆ ಹೊಸ ಹೊಸ ವಿಷಯ ವಿಷಯಗಳನ್ನ ತಿಳ್ಕೋಬಹುದು.
ಹ್ಮ್ ಹ್ಮ್ ಹೌದ ಹೌದು.
ಬುದ್ಧಿಮಟ್ಟನು ಹೆಚ್ಚಿಗೆ ಮಾಡ್ಕೋಬೋದು ಅಂತ.
ಹ್ಮ್
ಪ್ರಪಂಚದ್ ಜ್ಞಾನ ಸಿಗುತ್ತೆ ಇಲ್ಲಿ.
ಹ್ಮ್ ಹ್ಮ್ ನನ್ ಫ್ರೆಂಡ್ಸ್ ಎಷ್ಟೋ ಜನ ಇವಾಗ ಅಲ್ಲಿ ಹೋಗಿದ್ದಾರೆ ಕೆಲ್ಸಕ್ಕಂತ
ಹೌದಾ
ಹ್ಮ್ ಹ್ಮ್
ಹ್ಮ ಇಲ್ಲೂ ದೊಡ್ಡ ದೊಡ್ಡ ಕಟ್ಟಡಗಳನ್ನೆಲ್ಲ ನಿರ್ಮಾಣ ಮಾಡಿ ಅವನ್ನೇ ಉದ್ಯೋಗಕ್ಕಾಗಿ ಬಳಸ್ಕೋತಿದ್ದಾರೆ.
ಹ್ಮ
ಹ ಇಲ್ಲಿ ನಮ್ಮ ವಸತಿ ನಿಲಯದ ಹತ್ರ ಒಂದು ಮಾಲ್ ಇದೆ.
ಹ್ಮ್ ಹ್ಮ್
ಅದನ್ನು ಇವಾಗ ಅಂದ್ರೆ ಮಾಲ್ ಇರೋ ಎಲ್ಲಾ ವಸ್ತುಗಳನ್ನು ತಗದು ಯಾವದೋ ಒಂದು ಐ ಟಿ ಕಂಪ್ನಿ ಅಂತ ಏನೋ ಮಾಡ ರ್ತಿದ್ದಾರೆ.
ನ
ನಾವು ಚೆನ್ನಾಗಯ್ತು ಬಿಡು ಎಷ್ಟೋ ನಿರುದ್ಯೋಗಿಗಳಿಗೆ ಮತ್ತೆ ಕೆಲ್ಸ ಸಿಗುತ್ತೆ.
ಹೌದ ಹೌದು ಹ್ಮ್ ಇಲ್ಲಿ ಹುಬ್ಳಿಲು ಹಾಗೆ ಮಾಡ್ತಾರೆ ಹಾಗೆ ಒಂದ್ ಎರಡು ಹಾಗೆ ಆಗಿದ್ದಾರೆ.
ಹ್ಮ್
ನಾನ್ ಹೋಗ್ತಿರೋ ಕೆಲ್ಸ ಅದ ಕಂಪ್ನಿ ಕೂಡ ಹಾಗೆ ಇತ್ತು. ಒಂದ್ ಯಾವ್ದೋ ಮಾಲ್ ತರ ಇರೋದ್ರಲ್ಲೇ ಮಾಡ್ದಾಗಿತ್ತದ್ದದು.
ಹ್ಮ್ ಹ್ಮ್ ನಿಜ ಒಂದು ಎರಡು ಇದ ಇದ್ರೆ ಎಲ್ಲಾ ಓಡಾಡಿ ನೋಡ್ತಾರೆ ಇದು ಅಷ್ಟ ಅಷ್ಟು ಇದು ಇರಲಿಲ್ಲ. ಅಂದ್ರೆ ಚಿಕ್ಕದಾಗೆ ಇತ್ತು
ಹಾ ಹಾ
ಅ ಅಷ್ಟೊಂದು ಪ್ರಚಾರ ಇರ್ಲಿಲ್ಲ ಇದ್ರುದು.
ಹ್ಮ್
ಅದಕ್ಕೆ ಸುಮ್ನೆ ಯಾಕೆ ಅಷ್ಟೊಂದು ಲಾಭನು ಆಗ್ತಿರ್ಲಿಲ್ಲ ಅವರಿಗೆ ಈಗಷ್ಟೋ ಕೋಟಿ ಗಟ್ಲೆ ಮಾರಾಟಕ್ಕ ಇಟ್ಟಿದಾರ ಅದನ್ನ
ಹೌದಾ
ಹ್ಮೂ
ಅಂದ್ರೆ ಅಲ್ಲೇ
ಅಂದ್ರೆ ಇವಾಗ್ ಬೆಂಗ್ಳೂರ ಅವ್ರು ಯಾರೋ ಒಬ್ರು. ತಗೊಂಡು ಕಂಪನಿ ನಿರ್ಮಾಣ ಮಾಡ್ತಿದ್ದಾರಲ್ಲಿ.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ದೊಡ್ಡ ಇದನ ಬಿಸ್ನೆಸ್ ಚಾಲು ಮಾಡ್ತಿದಾರೆ ಹಂಗಂದ್ರೆ.
ಅಕ್ಕಪಕ್ಕ ಮಾಲ್ಗಳೆಲ್ಲ ದೊಡ್ಡ ದೊಡ್ಡ ಮಾಲ್ಗಳೂ ಊ ನ ನಿರ್ಮಾಣ ಆದವು ಅದಕ್ಕೆ ಇದು ಇ ಈ ಇದಕ್ಕೆ ಜಾಸ್ತಿ ಬೇಡಿಕೆ ಇರಲಿಲ್ಲ.
ಹ ಹ ಹ
ಅದಕ್ಕೆ ಮುಚ್ಚಾಕದ್ರು.
ಹ್ಮ್್ಮ
ಮತ್ ಲಾಭ ಇಲ್ಲ ಅಂದ್ರೆ ಅವ್ರಾದ್ರರು ಇಟ್ಕೊಂಡ್ ಏನ್ ಮಾಡ್ತಾರೆ.
ಏನ್ ಮಾಡೋದು ಸುಮ್ನೆ ಅದಕ್ ಮತ್ ಬಾಡಿಗೆ ಕೊಡೋದು ಅಲ್ಲಿ ಜಾಗ ದುಡ್ಡು ಕರೆಂಟು ಅದು ಇದು ತಲ್ ಕೊಡ್ಬೇಕು ಸುಮ್ಮನೆ.
ಸುಮ್ಮನೆ ಯಾಕೆ ಅಂತ
ಹ್ಮ್ ಮತ್ತೆ ಯಾವಾಗ ಊಟ ಯಾವಾಗ್ ಮಾಡೋದು
ಊಟ ಹೋಗ್ಬೇಕು ಇವಾಗ ಸಮಯ ಆಯ್ತಲ್ಲ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಹೋಗ್ತೀನಿ
ಹ್ಮ್ ಹ್ಮ್
ಅಲ್ಲೆಲ್ಲ ಪಾಳೆ ಜಾಸ್ತಿ ಇರುತ್ತೆ
ಹಾ ಹೌದೌದು ಫಸ್ಟ್ ಈ ಇವಾಗ ಫುಲ್ ಜನ ಹೋಗ್ತಿರ್ತಾರಲ್ಲ
ಏನು ಇಲ್ಲ.
ಹಾ ಹಾ ಹಾ
ಕೆಳಗಡೆ ಕೆಳಗಡೆ ಇರೋರೆಲ್ಲ ಬೇಗ ಹೋಗ್ಬಿಡ್ತಾರೆ
ಹಾ ಹ ಕೆಳಗಡೆನೆ ಆ ಊಟದ್ದೆಲ್ಲ ಇರೊದು.
ನಾವು ಮೇಲುಗಡೆಯಿಂದ ಕೆಳಗೆ ಹೋಗೋಷ್ಟರಲ್ಲಿ ಅವರೆಲ್ಲ ಪಾಳೆ ನಿಂತಿರ್ತಾರೆ ಹೋಗಿ ಮತ್ತೆ ಆ ಅರ್ಧ ತಾಸು ಪಾಳೆ ಹಚ್ಚಬೇಕು
ಹ್ಮ್್ಮ ಹ್ಮ್ ಹ್ಮ್
ಅದಕ್ಕೆ ನಾವೇ ಸ್ವಲ್ಪ ಬಿಟ್ಟು ಆಮೇಲೆ ಹೋಗ್ತೀವಿ
ಹ್ಮ್ ಹ್ಮ್ ಮತ್ತೆ ಹೇಗೆ ಅದು ಅನ್ನ ಸಾರ್ ಅಷ್ಟೇ ಕೊಡ್ತಾರ ಮತ್ತೆ ಏನಾರ್ ನೆಂಚ್ಕೊಳಕ್ ಏನಾದ್ರು ಕೊಡ್ತಾರಾ
ಏನು ಕೊಡೋಲ್ಲ ಊರಿಂದ ಬರೋವಾಗ ಈ ಸರ್ತಿ ಅಮ್ಮನೆ ಚಟ್ನಿ ಉಪ್ಪಿನಕಾಯಿ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ನನ್ ಗೆಳ್ ಇದಾಳಲ್ಲ ಅವಳು ಸಿಹಿ ತಿಂಡಿ ಮಂಡಕ್ಕಿ ಎಲ್ಲ ತಗೊಂಡ ಬಂದಿದ್ದಾಳೆ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಅದೇ ಚಟ್ನಿ ತಂದಿದ್ನಲ್ಲ ಚೆನ್ನಾಗಾಗಿತ್ತು ಹೇಗ್ ಮಾಡೋದು ಅಂತ ಕೇಳ್ತ ಇದ್ರು ಇಲ್ಲಿ
ಹಾ ಹಾ ಹಾ ಹೌದಾ
ಮುಂದಿನ ಸರಿ ಬರೋವಾಗ ಜಾಸ್ತಿ ತಗೊಂಬ ಅಂದ್ರು.
ತಗೊಂಬಾ ಹ್ಮ್ ಹ್ಮ ಮತ್ತೆ ಅವರು ತಂದಿದ ಅವರು ತಂದಿದ್ದಾರ ಏನಾದ್ರು ಬೇರೆ
ಅವ್ರು ಅವ್ರ ಕಡೆ ಮಂಡ್ಯದವರ ಎಲ್ಲಾ ಇದ್ದಾರಲ್ಲ ಜಾಸ್ತಿ ಏನಂದರೆ ನಿಪ್ಪಟ್ಟು ಮಿಠಾಯಿ. ಈ ತರ ತರ್ತಾರೆ ನಾನು ಊರಲ್ಲಿ ಹಲಸಿನ ಹಣ್ಣ ತಿಂದ ಬಂದಿದ್ನಲ್ಲ. ಇಲ್ಲಿ ಅವ್ಳ ಮಂಡ್ಯದ ಹುಡ್ಗಿ ಅಲ್ಸ ನನ್ನ ತುಗೊಂದ ಬಂದಿದ್ಲು. ಚೆನ್ನಾಗಿತ್ತು ಮತ್ತೆ ತಿಂದೆ ಆಮೇಲೆ ಒಂದ ಕ್ಕ ನೇರಳೆ ಹನ್ನ ತುಗೊಂದ ಬಂದಿದ್ಲು ನೇರಳೆ ಅನ್ನ ತಿಂದೆ ಎಲ್ಲಾ ತಿನ್ಕೊಂಡು ಇದ್ದೀನಿ. ಇವಾಗ ಊಟಕ್ಕ ಹೋಗ್ಬೇಕು.
ಹ್ಮ ಸರಿ ಹಾಗಾದ್ರೆ ಊಟಕ್ಕ ಹೋಗ ಹ್ಮ ಸರಿ ಹ್ಮ.